ಹಾ ಹೇಳಿ
ಹ್ಮ್ ಬದಾ
ಹಲೋ
ಎಲ್ಲ ಕೇಳಿಸ್ತಿಲ್ವಾ ನಿಮ್ಗೆ
ಹಾ ಈಗ ಕೇಳಿಸ್ತಿದೆ
ಹ ನಾ ಬ
ಹಲೋ
ಹೇಗಿದ್ದೀರಾ ನೀವು ಎಂತ ಅಂದೆ ನಾನು
ದಿನಿ ನೀವು
ಹೌದಾ ನಾವು ಚೆನ್ನಾಗಿದೀವ್ ನೋಡಿ
ಹ್ಮ ಮತ್ತೆ ಇನ್ನೇನ್ ಸಮಾಚ ರ ಏನು ಮಾಡ್ತಿದ್ರಿ
ಹ್ಮ ಅದ ಚ ಸೂತ್ರ ನೋಡ್ಬೇಕಂತ ಹೇಳಿ ತುಮ್ನೆ ಕೂತಿದ್ದೆ ನೋಡಿ. ಹ ಏನ್ ಮಾಡ್ತಿದ್ರಿ
ನಾನು ಮಲ್ಗಿನ ಹ
ಹೋಗಿತ್ತು ಇವತ್ತ ನಿಮ್ದನ ಸರಿ ಎಲ್ಲ ನಿಮ್ದು
ಇವತ್ತು ಚೆನ್ನಾಗಿತ್ತು ಅಡ್ಡಿ ಇಲ್ಲ ನಿಮ್ದು
ಸ ಸಲ್ಪ ಜರತ
ಹಾ ಏನ್ ತಿಂದ್ರಿ ಮಧ್ಯಾಹ್ನ
ಹಾ ಏನ ತಿಂದೇ ಇಲ್ಲ ನೋಡಿ ಅದೇ ತೊಂದ್ರೆ ಆಗ್ತಿದೆ ನಮಗಿಗ
ಹೌದಾ
ಹ ಹಾ ಹಾ ತಲೆಗೆ ಉಳ್ಳಬಿಟ್ಟಗೆ ಆಗತೈತೆ ಅದ ಮಧ್ಯಾಹ್ನ ತಿಂದನೇ ಇವಾಗ ಸಂಜೆ ಚಾ ಕುಡ್ದ ಅದಕ್ಕೆ ಹೊಟ್ಟೆ ನೈತಿದೆ ಇವಾಗ
ನೀವು ಅದು ಹಾಲ್ ಹೊಟ್ಟೆ ಹಾಲ್ ಹೊಟ್ಟೆಲಲ್ಲಾ ತಿನ್ ಆ ಥರ ಕುಡಿಬಾರ್ದು ಅಂಗಿದ್ರೆ ಆಗುತ್ತೆ ಚಾಯ ಎಲ್ಲ ಹೊಟ್ಟೆ ಫುಲ್ ಇದ್ದಾಗ ತಿನ್ನಬೇಕು.
ಆದ್ರೆ ಅದು ಅಂದ್ರೆ ಪರೀಕ್ಷೆ ಇತ್ತು ನಂದು ಅದ್ ಬರ್ದ್ ಬಂದ್ಮೇಲೆ ಸ್ವಲ್ಪ ಬ ಏನು ತಲೆಲೆಲ್ಲಾ ತಲೆ ಪೂರಾ ನೋಯ್ತಿತ್ತು ಅದಕ್ಕೆ ಹೋಗಿ ಚಾ ಕುಡಿದ್ರೆ ಸರಿ ಹೋಗುತ್ತೆ ಅಂತ
ಮ ನಿಮಗ್ ಪರೀಕ್ಷೆ ಟೈಮ್ ಅಲ್ಲ ಎಲ್ಲ ಊಟ ಮಾಡಿ ಚೆನ್ನಾಗಿ ಆಮೇಲೆ ಹೋಗಿ ಬರೀಬೇಕು
ಮಧ ಸ್ವಲ್ಪ ಹೋಗೋದಿದೆ ಅಂತ ಬಿಟ್ಟಬಿಟ್ಟಟಲ್
ಕೊದು ಅಲ್ವಾ
ನಾನ ಇವತ್ತೇ ನೋಡಿ ಹಂಗ್ ಬಿಟ್ಟಿದ್ದು ಇವತ್ತೇ ಹಂಗ್ ಹೊಟ್ಟೆ ನೋಯ್ತಿದೆ ನಂಗ್ ಹೀಗೆ
ಹ್ಮ
ಯಾವತ್ತೂ ಬಿಡಲ್ಲ ಹಂಗೆ
ಬಿಸ ನೀರ್ ಕುಡರಿ ಒಂದ ಲೋಟ
ಹ ಅ ಅರ ಹ್ಮ್ ಮತ್ತಿದೆ ಯಾಕ
ಹ್ಮ್
ಅದಾದ್ಮೇಲ್ ಮತ್ತೆ ಇದು. ಅ ತಂಪು ಪಾನೀಯ ಹೈ ಕ್ರೀಮ್ ತಿನ್ಬಿಟ್ಟೆ ನಾನು ಚಾ ಕುಡಿದ್ಮೇಲೆ.
ಹಂತಲ್ಲಿ ಅದೆಲ್ಲಾ ಮಾಡ್ಬೇಡಿ ನೀವು ಹೂ ಆರೋಗ್ಯ ಹಾಳ್ ಮಾಡ್ಕೋತೀರಾ ನೋಡಿ ಊ ಟಾ ಮಾಡಿ ಚೆನ್ನಾಗಿ
ಯಾಕಿಂಗ್ ಮಾಡ್ತೀರಾ
ಹಾ ಮಾಡ್ತೀವಿ
ಹ್ಮ
ಏನ್ ತಿಂಡಿ ಮಧ್ಯಾನ
ನಿಮ್ ಕಡೆ ಎಲ್ಲಾ ಕೋಳಿ ಮೇಯಸ್ತಾರ.
ಏನು ಕೇಳಿಸ್ತಿಲ್ಲ
ಕೋಳಿ ಕೋಳಿ
ಕೋಳಿನ ಹಾ ಹಾ ಸಾಕ್ತಾರೆ ನಮ್ ಕಡೆ
ಹೌದ ನಿಮ್ ಮನೇಲಿ ಎಲ್ಲಾ ಸಾಕ್ತಾರ ನಿಮ್ಮ ಮನೇಲಿ
ನಮ್ಮ ಮನೇಲಿ ಇಲ್ಲ ನಮ್ಮ ಮನೇೆಯಲ್ಲಿ ನಾವು ಸಸ್ಯಾಹಾರಿ ಹಂಗ ಅಂತ ಹೇಳಿ ಸಸ್ಯಹಾರಿ ಬೆಳ ಅಂದ್ರೆ ಮೇಯಿಸಬಾರ್ದು ಅಂತ ಏನಿಲ್ಲ
ಹಾ
ಆದ್ರೂ ಅದು ಏನು ಮನೇಲಿ ಆತರ ಪ್ರಾಣಿ ಪಕ್ಷಿ ಏನು ಆತರ ಇಲ್ಲ
ಹೌದಾ ಮತ್ತೆ ನಿಮ್ಗೆ ಏನಾದ್ರು ತಗಳೋ ತರ ಇದ್ಯಾ ಅಂದ್ರೆ ನಿಮ್ಗ ಇಷ್ಟ ಆಗಿದನ್ನ ತಗೊಂಡ್ ಕೂಡಿ ಇಟ್ಕೊಬೇಕು ಅದನ್ನ ನೋಡ್ದಾಗ್ಲೆಲ್ಲ ನಿಮಗ ನನ್ ನಿಂಗ ಇಲ್ ತಗೊಂಡೆ ಹಿಂಗ ಹೋಗಿದ್ದೆ ಅಂತ ನೆನಪಾಗಬೇಕು ಅನ್ನೋ ತರ ಇದ್ಯಾ
ಅಮಲೆ ಆತರ ನಂಗೆ ಯಾವಾಗ ಹಂಗ ಮಾಡಿಲ್ಲಾ ಇವಾಗ ಇವಾಗ ಹಂಗ್ ಅನಿಸ್ತಿದೆ ತಗೋಬೇಕಿತ್ತು ಹೋದಾಗೆಲಾ ಏನಾದ್ರು ಒಂದು ನೆನಪಿಗಿರತಿತ್ತ ಅಂತ ಅನಿಸ್ತಿತ್ತು ಯಾವಾಗ ಇವಾಗ ಇವಾಗ
ಹ್ಮ ಹೌದಾ
ಹಾ
ನಿಮಗೆ ನನ್ನಿಗಂತೂ ಸಿಕ್ಕಾಪಟ್ಟೆ ಇದೆ ಬಿಡಿ ತಗೊಂಬೇಕು ಕೂಡಿ ಇಟ್ಕೊಬೇಕ್ ಅದು ಚಿಕ್ಕ ಚಿಕ್ಕ ವಸ್ತುಗಳನ್ನ ಎಲ್ಲಾ ಇಟ್ಕೊಬೇಕು ಅಂತ
ಹ್ಮ್ ಹ್ಮ್
ಏನ್ ನೋಡಿದ್ರು ತಗೊತೀನಿ
ನಮ ಅದೇನೋ ಅವಾಗೆಲ್ಲ ಅಂದ್ರೆ ಏನ್ ತಗೋಳಕ್ಕು ಇಷ್ಟ ಆಗ್ತಿರ್ಲಿಲ್ಲ ಆದ್ರೆ ಇವಾಗ ಅಟ್ಲೀಸ್ಟ್ ಅದು ನೆನಪಿಗ್ರೂ ಇರುತ್ತ ಅಂತ ಹೇಳಿ ಇವಾಗ ಅನಿಸ್ತತಿ
ಹ್ಮ್ ನಾನ್ ತಗೊಂತೀನಿ ನಿಮಗೆ ಪ್ರವಾಸ ಎಲ್ಲ ಹೋಗಲ್ವಾ ಒಬ್ಬಳೇ ಹೋಗ್ಬೇಕು ಅಂತ ಅನ್ಸಲ್ವಾ
ಹ್ಮ ಹಲೋ
ಹಲೋ
ಹಿ
ಹ ನೀವು ಒಬರ ಪ್ರವಾಸಕ್ಕೆ ಹೋಗ್ಬೇಕು ಅಂತ ಅನ್ಸುತ್ತಾ
ಅದು ತುಂಬಾನೇ ಅನ್ಸಿದೆ ಅಂದ್ರೆ ನಾನು ಇಲ್ಲೇ ಹೋಗ್ ಬರ್ತೀನಿ ಒಂದೇ ದಿನ ಹೊರಗಡೆ ಸುಮನೆ ಹಬ್ಳೆ ಒಬ್ಳಿ ಆ ಆತರ ಒಬ್ಬಳೆ ಹೋಗಿರೋ ಅದು ಹೋಗಿಲ್ಲ ಹೋಗ್ಬೇಕಂತ ಅನ್ಕೊಂಡಿದ್ದೀನಿ ಯಾವಾಗ
ಅಂದ್ರೆ ನೀವೇ ಗಾಡಿ ತಗೊಂಡ್ ಹೋಗ್ಬೇಕು ಕೊಂಂತ
ಅಂತಿ ಅಂತೇಏನಿಲ್ಲ ಬಸ್ಸನ ಹೋಗ್ತೀನಿಗ ಅಗಲ್ಲ ಹ್ಮ ಗಾಡಿ ಅಲ್ಲಿ ಅಂದ್ರೆ ಇನ್ನ ವಲ್ ಹ ಗಾಡಿ ಕಲಿಬೇಕು ತುಂಬಾನೇ ಅಂದ್ರೆ ಸ್ವಲ್ಪ ಅನುಭವ ಆದ್ ಗೊತ್ತಾಗುತ್ತೆ ಅಲ್ವಾ ಸುಮ್ನೆ ಹಾಗೆ ಬರು ಕೆ ಅಂತ ಹೇಳು ಹು ಕಕೊಂಡ ಹೋದ್ರೆ ನಮ್ಗೆ ತೊಂದ್ರೆ
ತಗೊಂಡು ಒಬ್ಳೇ ಹೋಗ್ಬೇಕು ಪ್ರವಾಸಕ್ಕೆ ಯಾರು ಜೊತಲಿ ಇರಬಾರ್ದು ಅನ್ನೋಥರ ನೋಡ್ಬೇಕು ಮುಂದೆ ಏನ್ ಮಾಡ ಕದಲ್
ಹ್ಞ
ಇವತ್ತು ಪರೀಕ್ಷೆ ಎಂದಿತ್ತು
ಏನುಕಿಲ್ಲ ನ್ ತಗದ್್ರರು ಏನೋ
ಹ್ಮ
ಹಾ ಎಲ್ಲ ಕೊತ
ಹೌದಾ ಅಷ್ಟೊಂದ ಕಷ್ಟ ಆಯ್ತಾ
ಹಾ ಕಷ್ಟ ತುಂಬಾನೇ ಇತ್ತು
ಹ್ಮ ಬಿಡಿ ನೀವು ಪಾಸ ಆಗ
ಅಂದ್ರೆ ಓದಿದ್ ನಾವು ಓದ್ದೇ ಬಂದಿರೋದು ಏನೋ ಒಂದು ಗೊತ್ತಾಗಲಿಲ್ಲ ನಾವ್ ಪ್ರಶ್ನೆ ಎಲ್ಲ ನೋಡ್ತೀವಿ ಉತ್ತರ ಬರೋದೇ ಇಲ್ಲ ಅ
ಹ್ಮ ಹ್ಮ ಮತ್ತೆ ನಿಮಗೆ ಇವೆಲ್ಲ ನೋಡೋ ಅಭ್ಯಾಸ ಇದ್ಯಾ ಹಾಡ್ಕೇಳೋ ಎಲ್ಲ ಅಭ್ಯಾಸ
ಹಾ ಹಾಡೆಲ್ಲಾ ಕೇಳ್ತಿರ್ತೀನಿ ಇನ್ನೊಂದ್ ಗೊತ್ತಾ ಇವತ್ತು ಪರೀಕ್ಷೆ ಇತಲ್ವ ಹೋಗ್ತಿದ್ದೀನಿ ನಾನು ಪರೀಕ್ಷೆಗೆ ಅದು ಪೂರ ಏನೂ ಇನ್ನ ಹೋಗ್ಬೇಕು ಒಳಗಡೆ ಅವ ಪೂರಾ ಅಂದ್ರೆ ಹೆದ್ರಿಕೆ ಆಗ್ತಿತು ಸಧ್ಯಕ್ಕೆ ಆವಗ ಒಂದು ಹಾಡ್ ಹಚ್ಕೊಂಡ್ ಕೂತು ಸ್ವಲ್ಪ ಹೊತ್ತು ನಿಂತಿದ್ದೆ ನೋಡಿ ಆಮೇಲೆ ಒಳಗಡೆ ಹೋದೆ
ಬರ್ತಂತುಂ ಇನ್ನೇನು-
ಇವತ್ತಿನ್ ದಿನಚರಿಯ ಮಾತಾಡ್ಕೊಂಡ ಹೇಳೆ ಇಲ್ಲ ನೀವು ನೀವ ಏನೇನ್ ಮಾಡಿದ್ರಿ ಇವತ್ತ
ನಾನು ಬೆಳಗ್ ಗೆ ಎದ್ದಿದೆೆ ಎದ್ದಿದ್ದೆ ಏ ತು ಎಂಟು ಗಂಟೆ ಅನ್ಕೊಳ್ಳಿ ಎದ್ಬಿಟ್ಟು ಆ ಓದ್ಬೇಕಿತ್ತಲ್ವಾ ಪರೀಕ್ಷೆ ಇತ್ತು ನಮಗೆ ಅದಕ್ಕೆಲ್ಲ ಓದಕೊ ಹಾ ನಮ್ಗಗು ಇವತ್ತು
ಹಾ ಹಾ
ಎಲ್ಲ ಓದ್ಬಿಟ್ಟು ಆಮೇಲೆ ನಮಗೆ ಪರೀಕ್ಷೆ ಇದ್ದಿದೆ ಮಧ್ಯಾಹ್ನ ಮಧ್ಯಾಹ್ನದವರೆಗೂ ಓದ್ಕೊಂಡು ಮತ್ತೆ ರೆಡಿ ಆಗ್ಬಿಟ್ಟು ಪರೀಕ್ಷೆಗೆ ಹೋದ್ವಿ ಬರ್ದು ಈಗ್ ಬಂದ್ವಿ
ಓ ಹ ಹೋಗ್ ಬಂದ್ರ
ಹಾ
ನಿನ್ ಪರೀಕ್ಷೆ ಎಲ್ಲ
ತುಂಬಾ ಕಷ್ಟ ಇತ್ತು
ಯಾಕೋ ಏನೋ ನೋಡಿ ಹಂಗೆ ಮಾಡ್ತಾರೆ ಅನ್ಸುತ್ತೆ ಅವ್ರು ಬೇಕಂತ ನೀನು ಹ ವಿದ್ಯಾರ್ಥಿಗಳು ಅಂದ್ರೆ ಉತ್ತೀರ್ಣ ಆಗ್ಬೇಕಂತ ಇದನ್ನೇ ಇಲ್ಲ ಅನ್ಸುತ್ತ ಗೆ ಯೋಚನೆ ಇ
ಹೆಂಗ ಕಷ್ಟದ ಕೊಟ್ಟ
ಸುಮ್ನೆ ದುಡ್ಡು ಮಾಡೋಕೆ ಕೊಡಬ ರಸೆ ನ
ಹ
ಅದ್ರಗ್ ಬೇರೆ ನಿನ್ನೆ ಇದು ಇತ್ತುಲ್ವಾ ಆರ್ ಸಿ ಬಿ ಮ್ಯಾಚು ಫೈನಾಲ್ಸ್ ಹಾಂ ನಿಮ್ಗ್ ಗೊತ್ತಲ್ವ ಹೇಳೇಲ್ಲ ನೋಡಿ ನಾ ಅದ್ರ ಬಗ್ಗೆ ಮಾತಾಡೀಲ್ಲ ಇದು ನಿನ್ನ ಗೆದ್ದಿದ್ದೆ ನಮ್ದು ಆರ್ ಸಿ ಬಿ ಮ್ಯಾಚ್ ಹಾ ನೋಡಿಲ್ವಾ ನೀವು
ಇಲ್ಲ ನ ನಾವೆಲ್ಲ ನೋಡಲ್ಲ ನೋಡ್ತಿನಿ ಅದು ಅಂಕ ಮಾತ್ರ ನೋಡ್ ತಿನಿ ಎಷ್ಟು ಹೊಓರ್ದಿದ್ದಾರೆ ಅದೆಲ್ಲ ಅಷ್ಟೆ
ಹ ಒ ಚೆನ್ನಾಗ ಆಡಿದ್ರು ರೀ ನೆನ್ನೆ
ಚೆನ್ನಾಗ ಆಡಿದ್ರಾ.
ಚೆನ್ನಡೆದು ಅವರು ಎದರು ಗಡೆ ಇರೋರು ಕೂಡ ನೂರ ಐವತ್ತಷ್ಟೇ ಕೊಟ್ಟಿದ್ದು ಆರಾಮ್ಸೆ ಆಡಿದ್ರು ಇವರು ನೂರ ಐವತ್ತು ಹಲೋ ಹ್ಮ್
ಮತ್ತೆ ಏನೂ ಇಲ್ಲ.
ಎಲ್ಗಾದರು
ನಾನ ಎಲ್ಲೂ ಹೋಗ್ ಇಲ್ಲಾ ನಾನು ರಾಘೇಂದ್ರಸ್ವಾಮಿ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ ಅದು ಚೆನ್ನಾಗಿದೆ ಬೃಂದಾವನ ತರ ಇದೆ ಅಲ್ಲಿ ನದಿ ಎಲ್ಲಾ ಇ ತುಂಬಾ ಜಾಗ ಇದೆ ಆರಾಮ ಕುತ್ಕೊಂಡಿದ್ ಬರ್ ಬೋದು
ಹ್ಮ್ ಹ್ಮ್
ಚೆನ್ನಾಗಿದೆ. ದರ್ಶ ಆ ದೇವ್ರು ಅಷ್ಟೆ ಚೆನ್ನಾಗಿದೆ. ಅಲ್ಲಿ ಒಂಥರ ಹ್ಮ್ ಮೆದುಳಿಗೆಲ್ಲ ಒಂಥರಾ ಪ್ರಶಾಂತ ಇರುವ ಹಾ ತರ ಇರುತ್ತೆ.
ಹ್ಮ್ ಅಂದ್ರೆ ತುಂಬಾ ತಂಪಾದ ಗಾಳಿನೂ ಕೂಡ ಬರುತ್ತೆ.
ಹೌದೌದು ಆ ಅಲ್ಲಿಗ್ ಹೋದ್ರೇನೆ ಒಂ ಥರ ನೆಮ್ಮದಿ ಅಂತ ಅನ್ಸ್ತಿರುತ್ತೆ. ಏನು ಬೇಡ ಇಲ್ಲೇ ಇದ್ ಬಿಡೋಣ ಇದೇ ಚೆನ್ನಾಗಿದೆ ಅಂತ
ಹ್ಮ್..
ಹ್ಮ್.
ನೀವ್ ಹೇಳಿದ್ ನೋಡಿದ್ರೆ ನಂಗೂ ಹೋಗ್ಬೇಕ್ ಅನ್ಸುತ್ತೆ ನೋಡಿ.
ಹ ನನ್ಗೇನು ಆ ದೇವಸ್ಥಾನಕ್ ಹೋಗ್ಬೇಕು ಹೋಗ್ಬೇಕು ಅಂತ ಅನ್ಸ ರುತ್ತೆ. ಆದ್ರೆ ಹೋಗಕ್ಕೆ ಸಮಯ ಸಿಕ್ತಿಲ್ಲ.
ಬೇಡ ಬಿಡು ನೀನೇ ಹೇಳ್ದೆ ನಮಗೆ ಹೋಗ್ಬೇಕಂತ ಅನ್ಕೊಂಡಿದೀನಿ. ನೋಡ್ತೀನಿ, ಸ್ವಲ್ಪ ದಿನದಲ್ಲಿ ಏನಾದ್ರು ತಯಾರಿ ಮಾಡ ಹೋಗ್ತೀನಿ.
ಹ್ಮ್.
ಸರಿ ಕಣ್ರಿ, ಮತ್ತೆ ನಿಮಗ್ ಕರೆ ಮಾಡ್ತೀನಿ. ಮತ್ತೆ ಕರೆ ಮಾಡ್ತೇನಿ ತಗೋಳ್
ಹಾ ಸರಿ ಆಯ್ತು.